ಊಟಾಯತ
ಇಲ್ಲ ತರ ಖುಷಿ ಇದೆ ಹಲೋ ಹಲೋ ಹಾ ಕೇಳಿಸ್ತಿದೆ ಹೇಳಿ
ಹಟ
ಆಗಿಲ್ಲ ನಿಮ್ದು
ಇನ್ನು ಮಾಡ್ಬೇಕು ನೋಡಿ
ಹ್ಮ್
ಏನ್ ಮಾಡ್ತಿದ್ದೀರಾ
ಏನಡ್ಲ
ಏನಿಲ್ಲಾ ಅಂತ ಅಂದ್ರೆ
ಏನಿಲ್ಲ ಏನಿದ ಏನಿದ ನಾವೇನ ಮಾಡದ ಮಾಡ
ಇದದಕ್ ಮಾಡಲ್ಲ ಸರಿ ನಿಮ್ಮ ಹಾಸ್ಟೆಲ್ನಲ್ಲಿ ಏನು ಊಟ ಇದೆ
ಊ ಆಯ್ತ ನಾನ್ ಹೋಗಿಲ್ಲ ಊಟಕ್ಕೆ ನಂಗ ಹೆಂಗ್ ಗೊತ್ತಿರುತ್ತೆ ಏನಿರುತ್ತೆ ಅಂತ
ನಿಮ್ಮ ಸ್ನೇಹಿತರನ್ನ ಕೇಳಬಹುದಲ್ಲವೇ
ನಂ ಇಷ್ಟ ಇಲ್ಲ ತಿಳ್ಕೋಳಕ್ಕೆೆ
ಎದುಕ್ ತಿಳ್ಕೊೊಳ್ಳಕ್ ಇಷ್ಟ ಆಗಿಲ್ಲ
ಏನ್ ಮಾಡ್ಬೇಕು ತಿಳ್ಕೊಂಡು
ತಿಳ್ಕೊಂಡು ಆಹಾರದ ಮೇಲೆ ಗಮನ ಗಮನ ವಹಿಸಬೇಕು
ನಂತ ವಯಸ್ಬೇಕು
ಆಹಾರ ಹೊಟ್ಟೆಯೊಳಗೆ ಬಿದ್ದರೆ ನಿಮ್ಮ ದೇಹ ಚೆನ್ನಾಗಿರುತ್ತೆ ನಿಮ್ಮ್ ಆರೋಗ್ಯ ಚೆನ್ನಾಗಿರುತ್ತೆ
ಬೇಡ
ಜೀವನದಲ್ಲಿ ಗುರಿ ಮುಟ್ಟಕ ೆ ಶಕ್ತಿ ಸಿಗುತ್ತೆ
ಬೇಡ
ಯೋಚನೆ ಬರುತ್ತೆ
ಮೇಡ
ಯೋಚನೆ ಮಾಡುವ ಶಕ್ತಿ ಬರುತ್ತ
ಮೇಡಮ
ಸರಿ ನೀವು ಏನ್ ಮಾಡ್ತಿದ್ದೀರಿ
ಇನ್ನುೂ ಇಲ್ಲ
ಅಂದ್ರೆ ನೀ ವಿವಾಗ ಜೀವನದಲ್ಲಿ ಏನು ಹವ್ಯಾಸ ಮಾಡುತ್ತಿದ್ದೀರಿ
ಏನ ಇಲ್ಲ ನಾವು ನಮ್ಮ ವುದು
ಹವ್ಯಾಸ ಅಂದ್ರೆ ಗೊತ್ತಲ್ಲ
ಇಲ್ಲ ಗೊರ್ತೀರ ನಾವೇನುೂ ಮಾಡ್ಕೊಂಡಿಲ್ಲ ಮನೇಲ್ಲ ಇದಿದ್ದೀವಿ ನಾವು ಸುಮ್ಮನೆ
ಮನೇಲ್ಲಿದ್ದ ಏನ್ ಮಾಡ್ತಿದ್ದೀರಾ
್ಮ ಏನಿಲ್ಲ ಸುಮ್ಮ್ನೆ ಮನೇಲ್ಲಿದ್ದೀವಿ
ಏನಾದ್ರರು ಒಂದ್ ಮಾಡ್ತಾನೆ ಇರ್ತ ರಲ್ಲ ಮನೇಲ್ಲ ಇದ್ ಕೂಡ ಅದೇ ನ್ ಮಾಡ ಚೇರ
ಇಲ್ಲ ಅನು ಮಳೆಗಾನ ಹವು
ಕ್ಕೇನು ಮಾಡಲ್ಲ
ಯಾಕ ಮಾಡ್ಬೇಕು
ಮಾಡ್ಬೇಕು ಜೀವನದಲ್ಲಿ ಗುರಿ ಮುಟ್ಟೋಕೆ ಏನಾದ್ರೂ ಮಾಡ್ಲೇಬೇಕು
ಬೇಡ ನಂಗೆ ಗುರಿ ಮುಟ್ಟೋದು ಏನ್ ಯಾವುರಿ ಮುಟ್ಟ ಆಯತದು ಹಾ ಹೌ
ಎದಕ್ ಬೇಡ
ಇಷ್ಟ ಅಲ್ಲ
ಎದಕ್ಕ ಇಷ್ಟ ಇಲ್ಲ
ಇಷ್ಟ ಇಲ್ಲ
ಏನಾದ
ಏ ನಾನ್ ಈ ತರ ತಕೊಂಡೆ ಹಾ
ಏನಾದ್ರರು ಮನಸ್ತಾಪ ಆಗಿದೆಯಾ ಯಾರಾದ್ ಯಾರಾದ್ರರು ನಿಮ್ಮ ಜೊತೆ ಇರು ಇರುವವರಿಂದ
ಹಾ ಹೌದು ಆಗಿದೆ
ಯಾಕ ಏನ್ ಮಾಡಿದ್ರು
ಹ
ಏನ್ ಮಾಡಿದ್ರು
ಹಾ
ಏನ್ ಮಾಡಿದ್ರು
ಏನೋ ಮಾಡಿದ್ರು ಬಿಡಿ
ಈ ಥರ ಇಲ್ಲ ನಿಮ್ಮ ಬಡ ಬಡಿಿ ನಿಮ್ಮ್ ಸ್ನೇಹಿತರೆ ಯಾರಾದರೂ ಏನಾದರೂ ಮಾಡಿದ್ರು ಹಾ
ಸ್ನೇಹಿತರ ಸ್ನೇಹಿತರಿಂದ ಏನಿಲ್ಲ ಸ್ನೇಹಿತರ್ಕಿಂತ ತುಂಬಾ ಜಾಸ್ತಿ ಇದ್ರು ಅವ್ರು ಮಾಡಿದ್ದುಲ್ಲ
ಹುಡುಗನಾ ಹುಡುಗೀನಾ
ಎ ಹ ಹಲೋ
ಹುಡುಗ.
ಹಾ ಹೌೌದು. ಹನೋ ಮಾಡಿದ್ರು.
ಅದೇ ಏನ್ ಮಾಡಿದ್ರು.
ಏನೋ ಮಾಡಿದ್ರು ಕಣ್ರಿ ನಿಮ್ಗೆ ಆಗ್ಬೇಕದು.
ಸರಿ ಬಿಡಿ ನೀವ ನೀವ ಏನ್ ಮಾಡ್ತಿದ್ದೀರಾ ಇವಾಗ ಶಿಕ್ಷಣ ಅದು ಹೇಳಿ.
ಗೊತ್ತಿಲ್ಲ ಮನೇಲಿ ಇರ್ತೀವಿ ನಾವು ಸುಮ್ಮ್ನೆ. ಹ್ಮ.
ಅಲ್ವಾ ಆವ್ಲೇ ನೀವು ತಿಳಸಿದ್ರಿ. ನೀವೇನು ಮಾಡ್ತಿಲ್ಲ ಅಂತ ನಾನು ಇವಾಗ ಸದ್ಯಕ್ಕೆ ಇಂಜಿನಿಯರಿಂಗ್ ಮಾಡ್ತಾ್ದೀನಿ
ಒಳ್ಳದುು ಹೆಂಗ್ ನಡ ಕದೆ
ಅದು ತುಂಬ ಚೆನ್ನಾಗಿ ನಡೀತಿದೆ
ಹ್ಮ್
ನೀವು ಇಂಜಿನಿಯರಿಂಗ್ ಮಾಡ್ ಇಿದ್ದೀರಾ ಅಂತ ಅನ್ಕೊಂಡಿದ್ದೆ
ಇಲ್ಲ ಇಲ್ಲ ನಾವ್ ಏನು ಮಾಡ್ತಿಲ್ಲ ನಾವ್ ಮನೇಲ್ಲಿದ್ದೇವು.
ಕಂಪ್ಯೂಟರ್ ವಿಜ್ಞಾನ.
ಹ.
ಕಂಪ್ಯೂಟರ್ ವಿಜ್ಞಾನ.
ನೀವ್ ಮಾಡ್ತಿರೋದಾ ನೀವ್ ಮಾಡ್ತಿರೋದಾ.
ಹೌದು. ನೀವೇನ್ ಮಾಡ್ತಿದ್ದೀರಾ. ಸಾರಿ ಆ ಕ್ಷಮಸ ಅದೇ ಹೇಳ. ಲ್ಲ ನೀವು ಮನೇಲಿ ಇದ್ದೀರಿ ಅಂತ. ಸೊ ಹಾಗಾಗಿ. ಅದು. ಹಾಗೆ ಬಂದ್ಬಿಡ್ತು.
ಹಾ ಸರಿ ಹಾ ಸರಿ.
ಹ ನೀವು. ಎಲ್ಲಿದ್ದೀರಾ ಇವಾಗ ಅಂದ್ರೆ ಲೈಕ್ ನೀವಿ ಇರುವಂತ ಊರ್ ಯಾವ್ದದು ಊರ್ ಯಾವದು ನಿಮ್ದು. ಊರು ಯಾವು್ದದು ನಿಮದು.
ನಮದು ಹಂಪಿ.
ಹಂಪಿ.
ಹಾ ಹಾಗೌದು.
ಹಂಪಿನ ಇಲ್ಲ ಹಂಪಿ ಆತ ತ್ರಾ...
ಇಲ್ಲ ಹಂಪಿ ಹಂಪಿಯಲ್ಲೇ ಇರ್ತೇವಿ ನಾವು.
ಎದಕ್ಕಿರ್ತೀರಾ ಹಂಪಿಯಲ್ಲೇ.
ನಮಗ್ ಅಲ್ಲೇ ಇರಾಕ ಇಷ್ಟಾ
ಅಲ್ಲ ರೀ
ಹ್ಮ
ನಿಮ್ಮೂರ ಯಾವದ್ರಿ ಹಳ್ಳಿನ ಹಂಪಿ ಹಂಪಿಯಲ್ಲಿ ಹೆಂಗಿರ್ತ
ಆಯಾಕೆ ಆಯಾಲ್ ರೋಡ್ ಇಲ್ವಾ ಹಾ ಏನಿಲ್ವಾ ಹಂಪಲ್ಲಿ ಹೌ ರೋಡಲ್ಲಿ ಇರ್ತೀವಿ
ರೋಡಲ್ಲಿ ತಿ...
ಹಾ ಹೇಳಿ.... ಹಾ ರೊಳ್ಳಲ್ಲೇ ತಿಂತೀವಿ.. ಮೆ ಗೀವನ್ ಬೈ ನೀವೆಲ್ಲಿ ಇರ್ತೀರಾ??
ಶೌಚಾಲಯ
ಹ!
ಏನಿಲ್ಲ ಬಿಡಿ
ಯಾಕಿರಲ್ವಾ? ದುಡ್ಡು ಕೊಟ್ಟು ಹೋಗೋದಿರಲ್ವಾ?
ಅಲ್ಲ ಕೇಳ್ದ ನಿಮ್ಗೆ? ರೋಡಲ್ಲೇ ಅಂತಿದ್ರಲ್ಲ ಎಲ್ಲಾ ರೋಡಲ್ಲೇ ಮಾಡ್ಕೊತೀರಾ ಹೆಂಗೆ ಅಂತ.
ಇಲ್ಲ ಇಲ್ಲ ಹಂಗೇನ ಇಲ್ಲ.
ಹಾ ಹಾ ಸರಿಬಡಿ ನಮ್ದು ಹೊಸಪೈಟ್ ನಮ್ದು ಹೊಸ್ಪ ಹೊಸಪೇಟೆ
ಓ ಹೌದಾ ಹ್ಮ್ ಗೊತ್ತಾಯ್ತು.. ಗೊತ್ತಾಯ್ತು...
ಹ್ಮ್ ಹಂಪಿ ಸ ಸಾಮ್ರಾಜ್ಯದ... ಮುಂದುಗಡೆ ಬರುವಂಥ... ಒಂದು ತಾಲ್ಲೂಕು
ಹ್ಮ್...
ಅದ್ರದ್ದು ಹೆಸರು ಹೊಸಪೇಟೆ ಅಂತ. ಇವಾಗ ವಿಜಯನಗರ ಅಂತ ಬದ್ಲಾಯ್ಸಿದ್ದಾರೆ ಜಿಲ್ಲೆಗೆ. ಬದಲಾವಣೆ ಆಗಿದೆ, ತಾಲೂಕಿಂದ ಜಿಲ್ಲೆಗೆ ಬದಲಾವಣೆ ಆಗಿದೆ
ಹೌದಾ....
ಏನಾದ್ರೂ ತಿಂಡಿ ತಿಂತಿದ್ದೀರಾ???
ಏನು ಇಲ್ಲ. ಏ ಕೆ ಅದು.... ಹ ಏನು ತಿಂತಾ ಇಲ್ಲ ಕೈಲಿ ಇಡ್ಕೊಂಡಿರೋದು
ಇನ್ನಿ ಕೈಲೆ ಎದ್ದಕ್ ಇಡ್ಕೊಂಡಿದ್ದೀರಾ
ಹ ಇಷ್ಟ ಎಲ್ಲ ತಿನ್ನೋಕ್ಕೆ
ಅದಕ್ಕ ಇಷ್ಟ ಇಲ್ಲ
ನನಗೆ ಇಷ್ಟ ಅಲ್ಲ
ಏನಾದ್ರೂೊಂದು ಕಾರಣ ಇರ್ಬೋದಲ್ಲ ಹೇಳಿ
ನ ಏನು ಕನ ಕಡಿಣ ಇಲ್ಲ
ಲ್ಲಿ ಹೇಳಿ ನಾು
ನಾರೆ ಅ ಇ ದ ಅಷ್ಟ ನಷ್ಟಕೇ ಇ
ಹೇಳ್ಕೊಳ್ಳಿ ಸಮಾಧಾನ ಆಗತ್ತ
ಮೇನಲ್ಲ ಮನಸ್ತಾಪ ಆಗಿರೋ್ರಿಂದಾನೇ ಆ ಯಾರಿಂದ ಆಗಿರತ್ತ ಅವ್ರತ್ರನ ಹೇಳ್ಕೊೊಂಡ್ರೆ ಅದಂಗ್ ಸಮಾಧಾನ ಸಿಗುತ್ತೆ
ಕೆಲವೊಂದು ವಿಚಾರಗಳು ಬಗೆಹರಿಯಬಹುದು
ಬಟ್ ಅ್ ಆದ್ರೆ ಅವ್ರಗ್ ಬಗೆಹರ್ಸ್ಕೊಳೋದ್ ಇಷ್ಟ ಇರಲ್ಲ ಅಲ್ವಾ ಒಥರ ಹತ್ರ ಹೋಗಿ ಏನ್ ಏನ್ ಬಗೆಹರ್ಸ್ಕೊಬೇಕು ಬಗೆಹರ್ಸ್ಕೊಕ್ ಹೋದ್ರೆ ಅವರು
ಪ್ರಯತ್ನ ಪ್ರಯತ್ನ ಮಾಡ್ಬೇಕು
ಪ್ರಯತ್ನ ಎಷ್ಟ್ ದಿನ ಅಂತ ಮಾಡ್ಬೇಕು ಎಷ್ಟ ಸರಿ ಅಂತ ಮಾಡ್ಬೇಕು
ನಾ ಇವರ್ಗೂ ಮಾಡ್ಬೇಕ್ರೀ ಸಹ ಅವ ಮಾಡ್ಬೇಕು
ಏನ್ ಸಾಯ ಅವರ್ಗೂ ಅವರುೂ ಅರ್ಥ ಮಾ ಅಲ್ಲ ಅವರು ಅರ್ಥ ಮಾಡ್ಕೋಬೇಕಲ್ವಾ ಹ
ಸ್ವಾಮಿ ವಿವೇಕಾನಂದ ಅವರು ಹೇಳಿಲ್ವಾ ಗುರಿ ಮುಟ್ಟು ತನಕ ನಿಲ್ಲದಿರಿಯಾ ಅಂತ
ಹೌದಾ ನನ್ಗೆ ಗೊತ್ತಿರ್ಲಿಲ್ಲ
ಕ್ರೀ
ಹೌದಾ
ಹಾ
ನಂಗ ಇಷ್ಟ ಇಲ್ವಾ ಅದ್ ಮಾಡಕ್
ಯಾಕ ಇಷ್ಟ ಇಲ್ಲ ರೀ
ಇಷ್ಟ ಇಲ್ಲ ಅವರು ಅರ್ಥ ಮಾಡ್ಕೊಬೇಕಲ್ಲ ಎಷ್ಟರಿ ಅಂತ ನಾವೇ ಆ ನೀವ್ ಅಂದ್ರಲ್ಲ ಅವವಾಗ ಮನಸ್ತಾಪ ಆಗಿದ್ಯಾ ಅಂತ ಮನಸ್ತಾಪ ಮಾಡಿರ್ತಾರಲ್ಲ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಅದನ್ನ
ಏನೂ ಆಗಲ್ಲ ಬಿಡಿ ಕೆಲವೊಂದ್ಸಾರಿ ಆ ರೀತಿ ಘಟನೆಗಳು ನಡೀತಿರ್ತವೆ ಜೀವನದಲ್ಲಿ
ಅದು ಒಂದ್ಸರಿ ಆ ಒಂದ ಒಂದ್ಸರಿ ಒಂದ್ಸರಿ ಒಂದ್ಸರಿ ನಡದ್ರೆ ಚಂದ ಎರಡ್ ಸರಿ ನಡದ್ರೆ ಚಂದ ಪದೇ ಪದೇ ಅದೇ ಆಗ್ತಾ ಇದ್ರೆ
ಅದಕ್ಕೆ ಬಿಟ್ಕೊಟ್ಬ ಬಿಡ್ತೀರಾ
ಬಿಟ್ಕೊಟ್ ಬಿಡ್ತೀರ ಅವರೇ ಅವರೇ ಅನ್ ಹೇಳ್ತಾರಲ್ವಮ್ಮ ಅವರೇ ಹೇಳ್ತಾರೆ ಏನಾದ್ರು ಸ್ವಲ್ಪ ಏನಾದ್ರು ಆದ್ರೆ ಬಿಟ್ ಬಿಟ್ಟೋಗ ಅಂದ್ರೆ ದುರ ಆಗಣ ಇನ್ನೊಂದು ಮತ್ತೊಂದು ಅದಕ್ಕೆ ಸುಮ್ಮನೆ ಆಗದೆೇ ಒಳ್ಳೇದಲ್ವಾ
ಅವರ ಮನೋಭಾವನೆ ಮನಸ್ತಾಪ ಅವರ ಆಲೋಚನೆ ಯಾವ್ದಾದ್ರೂ ಕೇಳಿದೀರಾ
ಹ್ಮ
ಅವರ ಆಲೋಚನೆ ಏನಿದೆ ಅಂತ ನೀ ತಿ ತಿಳ್ಕೊಂಡಿದ್ದೀರಾ ತಿಳಿಯಕ್ ಪ್ರಯತ್ನ ಆದ್ರರು ಮಾಡಿದ್ದೀರಾ ಇಲ್ಲ ಅಥವಾ ನಿನ್ ಭಾವನೆಗಳಗಳನ್ನು ಬರ ಹೇಳಕ್ಕೆೆ ಹೋಗ್ತೀವಿ
ಅಲ್ಲ ಬಿಡಿ ಹೋಗ್ಲಿ ಇವಾಗ ದಲೆ ಹಾಕೆ ಮತ್ತೆ ನಿಮ ನೀವು ಈಗ ಏನು ಕಾಲೇಜ್ ಕಾಲೇಜಲ್ಲಿ ಹೋಗ್ತಿದ್ದೀರಲ್ವಾ
ಹೌದು
ಮತ್ತೆ ನಿಮ್ ಗೆಳೆಯ ಗೆಳತಿಯರು ಎಲ್ಲಾ ಹೆಂಗಿದ್ದಾರೆ
ಹಲೋ
ಹಲೋ ನೀವು ಕಾಲೇಜಲ್ಲಿ ಓದ್ತಿದ್ದೀರಲ್ವಾ ಹಾ ಮತ್ತೆ ನಿಮ್ ಗೆಳೆಯ ಗೆಳತಿಯರು ಎಲ್ರುೂ ಹೆಂಗಿದ್ದಾರೆ
ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಹಲೋ ಕೇಳಿಸ್ತಿದೆ ನಾ ನಿಗೆ
ಚೆನ್ನಾಗ ಳಿಯಾರ ಇರೋದು ನಿಮ್ಗೆ
ಅಯ್ಯೋ ನನ್ಗೇನ್ ಬಿಡಿ ಇಡೀ ಕಾಲೇಜ್ ಎಲ್ಲ ಕಾಲೇಜೆಲ್ಲ ಸ್ನೇಹಿತರೆ
ಮತ್ತೆ ಗೆಳ್ತಿಯಾರ
ಸ್ನೇಹಿತರು ಸ್ನೇಹಿತಿಯರು
ಅದೇ ಅದೇ ಹೇಳ್ತಿರೋದು ಎಷ್ಟು ಚೆನ್ನಾಗಿ ಹೇಳ್ತೀರ ಅಂತ ಕೇಳ ಕೇಳ್ತಿರೋದು
ಗೆಲ್ತಿಯಾರ ಬಿಡಿ ತುಂಬಾ ಜನ ಐತಾರೆ
ಎಷ್ಟ್ ಜನ
ಬಹಳ ಜನ ಇದ್ದಾರೆ ಒಂದು ನಲವತ್ತೈವತ್ತು
ಓ ಹಗೆ
ಹಗೆ ಹಾಗಗೆ ತುಂಬಾ ಒಳ್ಳೆಯವರು
ಯಾರು
ಗೇಲ ತೀಯಾರ
ಹೌದಾ ಹಏನ್ ಗಟಾ ಹ ಅಂದ್ರೆ ನೀವ್ ಅವ್ರನೇ
ಹತ್ತು ನಿಮಿಷಗಳ ಕಾಲ ಅವಧಿ ಮುಗಿದಿದೆ
ಹಾ ಸರಿ ಸರಿ